ಅದೇ ನಾನ್ ಹೊರ ಹೋಗಿ ಅವಾಗ ಅಚಿಧೆ.
ಹ್ಮ್ಮ್.
ಒಳ್ಳೇದು ಆ ಅಚಿಧ್ ಕೂಡ್ಲೆ ನೆನಪ ಬಂತಪ್ಪ. ಹಚ್ಚಿದ ಅವನದು ಎತ್ತೀನಿ ಆಮೇಲೆ ನೆನಪು ಬಂತಪ್ಪಾ.
ಹ್ಮ.
ಮತ್ತ ಅವಂಗ ಅದೇ ಹತ್ತು ನಿಮಿಷ ಅಥ ಕಟ್ ಮಾಡಿ ನಿಂಗ ಅಚಿನಿ ನೋಡ್.
ನೋಡಲೇ ಅಪ್ಪ ಹೆಂಗ್ ಮಾಡೋದು.
ಇಲ್ಲ ಹೇಳೋ ಅಪ್ಪ ಹೆಂಗ್ ಮಡಗಿಲ್ಲ ಏನಂತ ಹೆಸರು ಬೈ.
ಅಲ್ತಾ ಹುಲಿ ಜೀರೋ ಜೀರೋ ಒನ್.
ಬೈದಳ. ಮತ್ತ.
ಮತ್ತೇನಿಲ್ಲ.
ಹ್ಮ್. ನೀ ಎಲ್ಲಾ ಆರಾಮ ಇದಿರಲ್ಲ.
ಹ್ಮ್.
ಎಲ್ಲ.
ಹ್ಮ್ ನಿಮ್ದು.
ನಮ್ದ ಆರಾಮ್ ಉಂದೆ ನಿಮ್ದು ಬೈ.
ನಮ್ದು ಆರಾಮೈತಿ ಏನಾಮಡಕತಿ.
ಏನಿಲ್ಲ ಕುಂತಿದಿನಿ ತಾತ.
ಏನನ್ ಮಾಡ್ಬೇಕಲ್ಲ.
ಏನ್ ಮಾಡಕ್ಕೆ ಏನ್ ಕೆಲ್ಸಾನೂ ಇಲ್ಲ ಕ್ಯಾಮೆ ಇಲ್ಲ ಏನು ಇಲ್ಲ.
ಶೇತಾಮ ಶೇತಾನ.
ಸೇಟ್ ಹ್ ಸೇಟ್ ಆಗಿದೆ
ಯಾವ್ದಾರ ಒಂದು್ ನಂಬರ್ ರಿಜಿಸ್ಟ್ರೇಷನ್ ಅದು ಹಾಗದ ನೋಡ ಗ್ರೂಪ್ ದಾಗ
ಗೈ
ಹೊರ ಕಟ್ತ್ತು ನೀನ್ಲ್ಲಿ ಈಗ ಯಾರು ಹಾಕ ನೋಡಿ ಇಲ್ಲ ಮ್ಯಾಲ ನೋಡು
ಆಗೆಾವ ಬ ರೆಜ ಸ್ಟೇಷನ್ ಹಂದ ಇವು ಬಾಳಗ್ಯಾವ ಎಲ್ಲ ಆಗ್ಯವು
ಈಗ ಈೀಗ ಈಗ ಯಾವಾರ ಸಂಜೆಕ್ ಸಂಜೆಕ್ ಯಾವ್ ಬಿಟ್ಟಾನ ನೋಡಿರಿ
ಈ ಯಾವ ಕಲಶ ಅಲ್ಲಿ ಎಲ್ಲಾ ಆಗ್ಯಾವು
ಇಲ್ಲ ಒಂದ ಆಗಿಲ್ಲ ಒ್ ನಂಬರ್
ನಂಬರ್ ಹೇಳ ಈ ನೋಡ ಆಗ್ಯ ಎಲ್ಲ ಆಗ್ಯಾವ ನೋಡ್ರಿ
ಹ್ಮ್ ಹಾಗೇತಿ
ಹ್ಮ್ ಬಳ ಮಂದ ಆಗವು
ಹಪಲ್ಟಾಸ್ಕ ಕಂಟ್ ಬ ಮ ಕ ಮಾಡ ಇಲ್ಲ ಮಾಡ್ಬೇಕು ಇಲ್ಲ ಅೇ ಇ ನಾನ್ ನಿನ್ ಹಾಕಿನ್ಕಂಗ್ ಏನ್ ನೋಡ್ಕೊತ ನೋಡ್ತಾನ ಎಲ್ಲ ನೋಡ ಮತ್ತೆ
ನೀ ಅಬೆ ಅವ ಪೋಣ ಚತಾನ ಲೀಪ
ಹ ಕಾಠ್ಮಾಂಡುಮ ರೀ
ಹ್ಮ್
ಕಟ್ ಮಾಡಡಂಬರ್
ಹ್ಮ್ ಯತಲಿಲ್ಲ
ಹ್ ಮೊದ್ಲ ಮಾತ್ ಹದತ ಮದ್ಲಲೆ ಮಾತಾಡ್ಬೇಕಕ್ ನೀ ಅತ್ ಹೇಳಂಗ
ಹ್ಮ್
ಈವೆಲ್ಲ ಮೊದ್ಲು ಮಾತಾಡ್ಕೋಬೇಕಕ್ಷ
ಭೈ ಈ ನಾ ಹಾಸ ಭ ಹ ವಚ ಭ ಆ ಮುಗ್ದು ಅಂದ್ರೆ ಇದ ಇದು ಹಾಕ್ಿ ಬಿಡ್ಲ ಬ್ಯಾಂಕ್ ಅಕೌಂಟ್
ಹ್ಮ್ ಹಾಕ ಕೊಡ ನ ಹಾಕಿ ಹಾಕರ ಅವ್ರಗ ಆಗ ಹಾಕೋಕ ಇದ್ಲಿಪ್ಪಾನ ಈಗ ರೊಕ್ಕ ಬಾಳ್ ಕಡಿಮಂದ ನಾನು
ಎಷ್ಟ ಹಾಕಿಯ ಎಷ್ಟ ಪ್ರೋಸೆಸಿಂಗ್
ಅಟುಂಬ
ದಷ್ಟ ಮುುಖ ಹಾ ಭೈ ಸು ಬಾಯನಿ
ಹ ತಯಾರಾರಿ ಇನ್ನೊಂದು ಬೋನಿಲ್ಲ ಈೋನಿಲ್ಲ ಅಲ್ಲ
ಹ್ಮ್
ಇನ್ನ ಒಂದ್ ಕೊನಿಲಿ ಎರಡ್ನೂರ ತೊಂಬತ್ತ ಏಳು ರೂಪಾಯಿ ಬಂದ ನ ಮಾಡ್ತ ಬಂದಿಲ್ಲ ವಿನ ಪ್ರಸಾದ್ ಸಿಂಗ್ದ ಬಿದ್ದ
ಮತ್ತತ್ ಈ ಈ ಮೊಬೈಲ್ ಒಳಗ ಮನೆ ಬಂದಿದ್ದು ಇದ ಮೊಬೈಲ್ ಅದ
ಹಾ ಮಂಡೆ ಬಂದಿದ್ ಮೊಬೈಲ್ದಾಗ ಫಸ್ಟ್ ನೂರ ನವತ್ತಏಳು ಸೆಕೆಂಡ್ ಒಮ್ಮೆ ನಾಕಕ್ನೂರ ಇಪ್ಪತ್ತೆಂಟು
ಹ್ಮ್ ಭ ಮತ ಹ ಹತ್ತ ಮುಗದ ಹೋಗ ಇಷ್ಟ ಕಡಿ ಮಕ ಬ
ನಂಗೆ ಯಾಕ ಗೊತ್ತಾಗಲ ಇದು ನನ್ಗೆ ತಿರಿ ಹಾಕಕ್ೈ ಅದಕ್ಕ ಆಗ ಹಾಕೋಕ್
ಬಯ ಅದ್ಕ ನಂದ ಇಿನ ಒಂದ ಐತೆ
ಹ್ಮ್ ಅವ್ನ್ ಸಬ್ಮಿಟ್ ಮಾಡಿ ಹಾಕಿಡ್ಲಿಪಾ
ಹ್ಮ್ ಐ್ಾಕ್ಕವ ಹಬಡ್ತ ಮತ್
ಈ ಆರ್ಡರ್ ಪ ತೊಂಬಿ ಪಾಸ್ಟ್
ಹ್ಮ್ ಅದ ಜಿಮಲ ಈ ಅದ ಈ ಬೇರೆ ಪೇಟಿಎಮ್ದ ಹಾಕಲ್ ನ ಇ
ಹ್ಮ್ ಪೇಟಿಎಂ ಅ ಕ್ಯೂಪಿಐ ಐಡಿ ಇದು ಬರಳೆ ಮಳೆ
ಆದ್ರೆ ಸೇಮ್ ನ್ ಬ್ಯಾಂಕ್ ಅಕೌಂಟ್್ದ ಇಡದತ್ಲ ನಡಿದತ್ಲ ಇಲ್ಲಿ ಬೇರೆ ಬ್ಯಾಂಕ್ ಹಾಕ್ಬಿಡ್ತನ್ ಭೈ ಹ್ಮ್
ತ ಟು ಡಿ ಬೇರೆರು ಮುಗತ್ತಾ
ಹ್ಮ್ ಯು ಪಿ ಐಡಿ ಬ ಬೇರೆ ಬ್ಯಾಂಕ್ ಹಾಕಿಬಿಡ್ತ
ಹ್ಮ್ ಹ್ಮ.
ಹ್ಮ್ ಮ.
ಕನೆಕ್ಟ್ ಯಾವಾಗ ಆಗಿತ್ ಹೇಳು.
ಹಾ. ಹಲೋ.
ನಮ್ದ ಇನ್ನು ಒಂದು ಫೋನ್ ಅದ್ರಾಗ ಕನೆಕ್ಟ್ ಆಗ್ಯತಿ ಅಂದೆ.
ಹಲೋ ಹಿಯರ್ ಸಾಂಗ್ಲಿಯಾನ ಸ್ಪೀಕಿಂಗ್.
ಹ್ಮ್ ಹ್ಮ್ ಬಂದ ನಿಂಗ.
ಹ್ಮ್.
ಇವತ್ತು ಸಿಕ್ಕಿದ್ ಪಾ ಅಲ್ಲೆ ಅವ ಡಿಸೈಲ್ ಹಾಕಕತಾರ ಟ್ರಕ್ಕಿಗೆ.
ಹ್ಮ್.
ಆ ಇದರಲ್ಲಿ ದೊಡ್ಡ ಬಕ್ಕಿಟ್ಲೆ.
ಹ್ಮ.
ಅಲ್ಲಿ ಬಂದತ್ ಥೈಪ್ ಹಿಡಿಯಾಕ ಹೋಗ್ಯಾನು ಪೈಪ್ ಹೊರಗ ತಗದು ಬಿಟ್ಟ ಪ ಅದನ್ನ. ಅವ್ರ ಬಾಯಲೆ ಜಗ್ಗಾಕತಾರ ಡಿಸೈಲ್ ಚಲ್ಲಿ ಬಿಟ್ಟಾ.
ಡಿಸೈಲ್ ಅಲ್ಲಲೆ ಬಾಯ್ ಅದು.
ಡಿಸೈಲ್ ಹಾಕಕಾತಿದ್ರ ಲೇಪ್ಪಾ ಏನ್ ಹಾಕದಿದ್ರ ಆಮೇಲೆ ಒ.
ಹ್ಮ್ ಅದ ಡಿ ಎಫ ಅಂತ ಇರ್ತತೆ ಅದನ್ನ ಹಾಕ್ತಾರ ಪೈಪಲ್ಲಿ ನಾವು ಹಾಕ್ತಿವಲ್ಲ ಅದ್ನ್.
ಪೈಪಲೆ ಒಂದು. ಅದನ್ನ ಹಾಕ್ತಾನತ್ ನಾ ಮಾಡಿನ ಮುಂದ ಅದು. ಒಮ್ಮೆ ಪೈಪ್ ಮ್ಯಾಲೆ ಹಾಕ್ ಹೋಗ್ಬಿಟ್ಟ ಹೊರಗ ಜಿಗಿದ್ ಬಿಡ್ತಪ ಪಾ ಅದು ಹ್ಮ. ತೊಯ್ಸ್ಕೊಂಡ ಬಿಡ್ತಿದ್ದ.
ಹ್ಮ.
ರಿಫ್ರೆಶ್ ಮಾಡಿ ನೋಡಿದ್ನಪಾ ಇವ ಏನ್ ಕಾರ್ಯದಾವ ನಮ್ಧಿನು ಇದನ್ನ ಮಾಡಿಲ್ಲ.
ಹ್ಮ ನಾಳೆ ಮಾಡ್ತಾನ ನೋಡ್ ನಿಮ್ದು.
ಹಾ ಇನ್ನ ಇಟದ ಇಟದ ಹುಡುಕಾಕುತನಿ ಎಲ್ಲಿ ಸಿಗವಲ್ದು ಅವ್ರಿಗೆ ಎರಡ್ ತಗೊಂಡ್ ಬಂದು ಅದ್ರಾಗ ಮೂರು ಮಾಡಿ ಒಂದು ಕೂಡ್ಬಕು ಅನ್ನ ಪ್ಲಾನ್ ಇತ್ತು.
ಹಲೋ.
ಹ್ಮ. ಬ್ಯಾಡ ಅಂದ್ಬಿಟ್ರಪ್ಪ ಹ್ಮ ನಾನರ ಎಲ್ಲಿ ದಾಟ್ಲೋ. ಏನ್ರ ಮಾಡಿ.
ಏನ್ ಹೇಳುದು ಮೈತ್.
ಏನ್ ಹೇಳು ಜೀವ್ನ ತಲಿ ಆಫ್ ಅಗಕತತಿ ಬ್ಯಾಡೂ ಮಾರಾಯ ಹೋಲ್ಸ್ ಕರೆ ಹೇಳಬೇಕು ಅಂದ್ರ ಯಾವ್ದು ಟೆನ್ಷನ್ ಇರ್ತಿದಿಲ್ಲ ಯಾರ್ ಅಕಿನ. ಅಕಿನದಲ್ಲ ಹೆ ಎಲ್ಲಿಂದ ಬಂದ್ಲೀಗ ಅಕೀನ್ಯಕವ ಯಪ್ಪ ಈಗ ಹೇಳ್ ಬ್ಯಾಡ ಹೀರೋ ಸರಿ ಕಾಣಗಿಲ್ಲ.
ಏ ಹಾ ಸರಿಯಾಕ ಆಗಲ್ಲ ಹೋಗಿ ಬೆಳಿಗ್ಗೆ ಮಾಡ್ಸಿದ್ರ.
ಹೆ ಹೋಲ್ಸ್
ಬೈ ನಮ್ ಅಪ್ಪ ಹಚ್ಚಕತನೋ.
ಹಾ ಈಗ ಒಂದಿಟ ಈಡ್. ಫೋನ್ ಬ್ಯಾರೆ ಕಡೆ ಇಟ್ಟಿದ್ನ್ಯಂಥ ಹೇಳ್ ರಿಸೀವ್ ಮಾಡಿದ್ರ ಕಟ್ ಆಗ್ಬಿಡ್ತದ ಅದು ಕಾಲ್. ಇನ ಐದು ನಿಮಿಷ ಐತಿ. ಹಾ, ಇನ್ನ ನಾಕು ನಿಮಿಷ ಎತ್ಹುಳೆ. ಅಧೇನೆನೆ, ಇಂಗ, ನೋಡುಬಿಡುಲೆ, ಹೇ. .. ಫೋನ್ ಬ್ಯಾರೆಕಡೆ ಇಟ್ಟಿದೇ ಅಂತ! ಹೇಳುಬಿಡು. ..
ಹ್ಮ್, ಅದ ನಾ ಅಪ್ಪಾ ಹಚ್ಚಿದು, ಆಧುಮೇಲೈ, ನಿನ್ಗೆ, ಅಚ್ಚುಮ. ..
ಹ್ಮ್ ಹ್ಮ
ಅದೊಂದ್ಐತಿ ಇನ್ನೊಂದ ಕಾಲ್ ಕಂಪ್ಲೀಟ್ ಮಾಡೀಲಾ, ಅಂದ್ರೆ ಮತ್ತ ಅಕೌಟ್ ಹಾಕಿಬಿಡುತೀನಿ, ಅದಕ? ..
ನಂದು, ಇವರದು, ಒಂದ ಕಾಲ್ಐತೆ ಅ ಸಬ್ಮಿಟ್, ಮಾಡಿನಿ. ..
ಅಧೆಹೇಳೂ, ಆರುವರೆ ಆಗೇತಿ ಆಗಲೇ, ಈಗ ಇನ್ನೊಂದು, ಯಾರಡು, ನಿಮಿಷ. ...
ಹ್ಮ್, ಇದೇ ತರ, ತಪ್ಪಿ ಎಲ್ಲ ಅಂದ್ರೆ? .. ನಾಷ್ಟ ಮುಗೀತು. ..
ಬೈ, ನಾ, ಮೂರುವರೆ, ವರ್ಷ, ಬೈ. ..
ಹಾ. ...
ಮೂರೂವರೆ, ನಿಮಿಷ. ..
.. ಯಾಕೆ, ಏನು, ಹೇಳು. ..
ಹ್ಮ್, ಊಟ, ಹತಿ, ಮಾಡಿಲ್ಲ. ..
ಊಟ, ಮಾಡ್ಬೇಕ ತಿರಿ ತಿರ್ಗಾ ಆತದಂತ್ರ. .. ಅಲ್ಲಿ ನೋಡ್ತಾ ಇದ್ರು ಹೋಗುನಾರೂ, ಅನ್ಸುತ್ತೆ. .. ಯಾರು, ಗಾಂಧಿಯವರು. .. ಯಾಕ್, ಯಾವ್ಕಡೆ, ಯಾಕಡೆ, ಮತ್ಯಾಡುತಾಧಿ, ಯಾರು, ಅತಿ, ಹೇಳಕಡ್ಡೆ. .. ಈಗ ಏನು ಓದ್ತಾ ಇದ್ದಾರು, ರೊಕ್ ಬಂದಿಲ್ಲ ನಿನಗೆ, ಒಂದುದಿನ. .. ಯಾವ ಇಯರ್ ಏನ್ ಅಣುತಾನ್ದ್ರೂ. .. ಹ, ಯಾದಗಿರಿ ಅಂತಾಲನ. .. ಹಾಡು ಹಿಡಿತಾರ ಅಂತ ನೋಡೋದು, ಯಾರು ಇವರು, ಯಾವ್ದು. .. .. ಸೆಕೆಂಡ್ ಸ್ಪೀಕರ್. ..
ಹಲೋ, ಎಸ್ಟು, ಸಿಟ್? ..
ಇಟ್ಟಿಗೆ, ತಂದ್ರಕ, ಹ್ಮ. ... ಹಾ, ಹಾ ಇಟ್ಟಿಗೆ, ಒಂದು, ಇತು, ನೆಟ್ಟಗೆ? .. ಕಾರ್ಗಡಿಗೆ, ಎಸ್, ಎಂ, ಎಸ್, ಎಸ್. ಬಂತ್, ಶಾರ್ಟ್ಪೆರಿಯಡ್, ಅನುತ. ...
ಏ, ನಿಮ್, ಶಾರ್ಟ್ ಡ್ರೈವರ್. .. ಬೈಗೆ, ಬೈ ಒಂದು ಅಂಗಡಿ ಇಡ್ಡು, ಭೈ? ..
ಹ್ಮ, ಹೇಳಹೇಳುತಿನಿ, ಏನುಮಾಡುಧಾ, ಅಂಗಡಿಯವನು. .. ನಾವು, ಹೆಗ್ಹಂಗಾ, ಹೂಹೂ. .. ಹೂ, ಅರ್ಥಾಗಿಲ್ಲ, ನಾವು ಅಲ್ಲಿ, ಉರಿದಾಗ? .. ಸ್ವಪ್ನಾ, ಅವ್ರ ಅವ್ರು ಶಟ್ನ್ ಅವರು. ..
ಯಾವ, ಸ್ವಪ್ನ, ಹಾ? ..
ಅದೇ, ನೋಡು, ಶೆಟ್ಟರು, ನಂಬರ್. ..
ಹ್ಮ್, ಹೌದ್ ನೋಡ್ರಿ! ಬೈ ಶಟ್ರು ಅಲ್ಲಿ, ಅವರೆ? ..
ಅದೆ, ಅವರು, ಹೇಳೋದು, ಅವರು, ಅಪ್ಪಾ, ಮುಂದುಕೆ, ಹೇಳಿದು. .. ಹ, ಹ್ಮ್, ಬಾರೋ ಮನೆ, ಅಕ್ಕಿ ತಂದರಾಳ, ನೂರು ರೂಪಾಯಿ, ಮನೀನಾ. .. ಏಳುವರೆ, ಎಂಟು, ರೂಪಾಯಿ, ಆಯ್ತು, ಕೊಡಿ, ಕೊಟುಬೇಗ? .. ಇನಾ, ಇನ್ನ, ಹಾ, ಒಂದ್ ರೂಪಾಯಿ, ತಾಂಧ ಈಗ, ವಾಪಸ್, ಬಂದು, ಕೊಡ್ತೀನಿ. .. ಅಂದ್ರೆ, ನೀವು, ನಮಗೇನು, ಒಂದ್ ರೂಪಾಯಿ ಹಂಗ, ಹಿಂಗು, ಮಾಡ್ತಿರಪ್ಪಾ? .. ತಗೊಂಡ್ರೆ ತಗೊಳೋಣ, ಬೇಕಿಲ್ಲ, ತಕೊಂಡು. .. ಅಕಸ್ಮಾತ್ ಅಂದ್ರೆ ನೀವು? ಒಂದ್ ರೂಪಾಯಿ! ನೀನು, ನನ್ಗೆ, ಹೂ. ... ಊಟ, ಮತ್ತೆ, ಒಂದುರುಪಾಯಿ, ಆವಕ. .. ಕೊಟ್ ಬಂದವು ತಾಕೋಳಿ, ಮತ್ತು, ಇನ್ನೊನು, ಮಾಡೋದ್ರಿ, ಹೋಗಿರಿಪ. ..
ಉದ್ರಿಕಿದ್ರಿ, ಎಲ್ಲಾ, ಕೊಡುತಾನೇರಿ, ನನಗೆ. ..
ಯಾರ, ಹ್ಮ್ಮ್. .. ಯಾರು, ತಕೊಂಡು, ಇದರು, ಲೆಕ್ಕತೋರಿಸೋಧ. .. ಕಸ್ಣ ಕೊಯಗನು ಅವಾಗಾಗ ನಂದಲ ಆಾಗ ಎಡ್ತಂಗ ಮೂವತ್ತಂಗಾನ ನಾಲ್ಕದರ ಮೂವತ್ತುತ್ತು ಹ ಕಲೆ ಹಾಕ್ ಮಾಡ್ದಾನು ಅಮ್ಮ ಇಪ್ಪಂ್ರ ಏ ರೂಪಾಯಿ ಕೊಡ್ತ
ಹ
ಹ್ಮ ಮತ ಏನಲ್ಲ ಅಡಿಶಾರ ಕೂಡ ಅ ಮನ ಸಾಧಾನ ಅ ಮ ನಾ ಎಂಟ ಮಾಡ ಚುನ ಜ ತ ನೀ ಹಾ ಇಲ್ಲ ರಜ್ಜಾರಲ್ಲಿ ಇರ್ತಾರ ಹುಡು ಬಧಾನ ಹಲ್ಲ
ರಿತಾಮ ಭ ಹೊಟ್ಟಾಬ ಬಾ ಬಾ
ಚಾವ ಸ ಸ
ಹ್ಮ್ ಬರ ಬಾ ಮ
ಅವ್ರ ಮಾವರಿಗೆ ಕೊಟ್ಟೋ್ಬೇಕಕ್ಲ ಅವ್ರ ಮಾವ ಅಡ್ಡಡ್ಬೇಕಕ್ ಬಿಳಾಡ್ತೊಂಡಂದು
ಹ್ಮ್
ಡ ಕಚಾರ ಇವತರ ಮಂತ ಚೆಂಡ ಪುಕ್ತ್ತ ಏನ್ ಹಂಗ ಆಾಗ ಬರತಂದಿದೀವ ನಾವು ಟತ್ ಚೆ ಮೂವರೆ ಲಕ್ಷ ರೂಪಾಯಿಯ್ತದ ಹಳಿ ಗಾಡಿ ಹ್ಮ್ ಎಲ್ಲ ಮಾರ್ತ ್ರ ಮನಗಲ್ಲು ಸ ನಾನಕರ್ಕ ಲ ಸ ಸ ನಾನಕರ್ ಹಾರ ಜಡತ ನುಡಕಲ ನ ಸ ಹಬ್ಬೇ ಅಲ್ಲೇನ ಅಪ್ಪ ಹಬ್ಬ ಹಾಲ್ ತರಕ ಯಪ್ಪಾ ಇಲ್ ಪ್ಯಾನ ಮುದ್ದಾಬುರ್ ಕೊಡಕ ಯಾರ ಪ್ಯಾಾನ ಬಾ ಐತದ ಅದ್ ಕೊಟ್ಟೆ ಬಾ ಕಾಲ್ ತಂಬರ ಅವರು ನೀ ಮತ್ ಯಾರ ಬ್ಯಾರೆಕ್ ರ ಬತನತ್ತ ಹಬ್ಬಾಗ ಹ ಇಲ್ಲಿ ದಾರೆನಾ ಅ ರೀ ಹಾ
ಇ ನಾನ ಪಪಾ ಪನ ನೀ ಾಸನೆಮ
ಯಾಷ್ಟ ಆಗೈತಿಗೆ ಟೈಮಾ ಅದ್ರಾಗ ಇದು ನಿಮಿಷ ಹನ್ನೊಂದು ನಿಮಿಷ ಆಯ್ತಾ ನೀ ಕೋನತ ನಾನ
ಹಾ
ಹಾ